ಆ ಅಲೋ ಕೇಳಿಸಿದ್ಯಾ ಹ್ಮ್ ಹೇಳು ಆ
ಹ್ಞ ಹೇಬೇಕು
ಹುಡುಗಿರಿ ಎಲ್ಲೋ ಇಲ್ಲಲ್ಲ ಪ್ರಪಂಚದಲ್ಲಿ ಎಲ್ಲೂ ಅಡ್ಜಸ್ಟ್ ಆಗಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿ
ಹ್ಮ್ ಹೌದು ಅದಕ್ಕೆ ಅವ್ರೇನು ಕರ್ದಿಲ್ಲ ನಮ್ಮ ಅಣ್ಣ ಮತ್ರ ಫೋನ್ ಮಾಡ್ತಾನೆ ಅವಾನ ಯಾವತ್ತಿಂದ ಒಂದ್ರ ಅವ್ರ ಮೈಸೂರ್ಲ್ಲ ಇದ್ರು ಈಗ ಬೆಂಗ್ಳೂರ್ಗೆ ಶಿಫ್ಟ್ ಆಗೋ್ರೆ
ಹ್ಮ್
ಹ್ಮ ಅವ್ರು ಏನೋ ಕೆಲಸ ಕೊಡ್ಸ್ರ ಪಾಪಾ ಅದಕ್ಕಾದ್ರೂ ನಾನ ಹ್ಮ್ ಅವ್ರಗ್ ಬೆಲೆ ಕೊಡ್ತೀನಿ ಬತ್ತ ಏನ ಅವ್ರ ಅವ್ರ ರೀದಿದ್ರೆ ಹೆಂಗ ಹೋಗಕ ಆಾಗತ್ತೆ ನಾವ್ ಹೋಗಲ್ಲ ಹೇಳಿದ್ ಮಾತ್ಗೆ ಅವ್ರ ಒಂದ ಮಾತ್ ಕರಿಬತಾನೆ ಹ್ಮ್ ನಾನ್ು ಹೋಗಿರೋದಿಲ್ಲ ಹ್ಮ ಆಯ್ತು ಯವತ್ತಾದ್ರೂ ಭಾನುವಾರ ಒಂದ್ಿವ್ಸ ಬರ್ತೀನಿ ಅಂತ ಅಂದೆ ಹ್ಮ್ ಮತ್ತೆ ಏನೇನ್ ಸಮಾಚಾರ
ಹ್ಮ್ ಹೇಳಏಳು
ನಮ್ಮ್ ಮನೇಲಿ ಕರ್ದಿ ಊಟಕ್ ಹಾಕ್ಬೇಕು ಈ ಮೊದ್ಲ ಆಗೈತೆ ಹ್ಮ ಯಾವತ್ತು ಕರಿೀತರ ಏನೋ ಗೊತ್ತಿಲ್ಲ ನಾನ್ ವೆಜ್ ಮಾಡ್ಬೇಕು
ಹ್ಮ ರ್ದ್ ಮಾಡು ಬಟ್ಟೆಗಿಟ ತಗಲ್ವಾ
ತೆಗಿಬೇಕು ಸೀರೆ ತೆಗಿಬೇಕು ಅವ್ರರಿಗೆ ದುಡ್ಡನ್ನು ಕೊಡ್ಬೇಕು ಮಯಿ ಮಯಿ ನಮ್ಗೆಲ್ಲಾ ಬಟ್ಟೆ ತೆಗ್ದಿದ್ರು ಮುಯವತ್ ಸಾವಿರ ಹಾಕಿದ್ದೀವಿ ಇಲ್ಲಿ ಇನ್ ಚಿನ್ನ ಕೊಡ್ಸೋದ್ ಈಗ ಅಂತ
ಹ್ಮ ಹ್ಮ
ಬಂದ್ರೆ ಒಂದ್ ವರ್ಷ ಮದುವಾಗಿ ಹ ಅದ್ ಏನ್ ಮಾಡ್ತಾರ ಕರಿೀಬೇಕು ಅಂತಾರೆ ಎಲ್ಲರಿಗು ಒಂದ್ ದಿವ್ಸ ರಜಾ ಇರೋ ದಿವ್ಸ ನೋಡ್ಕೊಂಡು ಕರಿೀಬೇಕಷ್ಟೆ
ಹ್ಮ್ ಸರಿ
ನಿಮ್ ಕಡೆನ ಕರತಾರ ಹಂಗೆ ಮದ್ುವೆ ಆದ್ನೇ ಊಟಕ್ಕೆ ಹ ಹ
ಅಯ್ಯೋ ನಮ್ಗ ಒಂದು್ ಮೂ ನಾಲ್ಕೈದ್ ತಿಂಗ್ಗಳು ಫುಲ್ ಯ್ ಜಾಸ್ತಿನಿ ಸುಮ್ನೆ ಹೋಗಿ ಹೋಗಿ ರದೇ ಆಐತಿತ್ತು ಅವ್ರ ಮನವಕೊಂಡ ಅವ್ರಗು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನನ್ಗೂ ನಮಗೂ ದೊಡ್ಡ ಫ್ಯಾಮಿಲಿ ಸೊು ಕಾರ್ದವ್ರ ಕಡೆ ಎಲ್ಲ ಸು ಹೋಗಿದೋಗ ಬ ಹೋಗ್ಲೇಬೇಕಲ್ಲ ಇನ್ನು ಇನ್ನು ಹೋಗ ಿರಲ್ಲ ಅಂತ ಹೇಳಲ್ಲ ಆೇ ನಗೆ ನನಗೆ ರಜ ಇೋ ಟೈಮ್ಗಳು ಶನಿವಾರಪ್ಪ ರಜ ಇರ್ತಾರೆ ಆಟೈಮ್ ಹೋಗ್ತಾ ಇದೆ ಕೇಳ್ಕಳ ಫಸ್ಟ್ ಯಾವತ್ ರಜೆ ಯಾವತ್ ರಜೆ ಅ ಕಡೆ ಹ ಬರ್ತಾರೆ
ಹ್ ನಾನ್ ವೆಜ್ ತಿನ್ನಲ್ಲ ಬೇರೆ ಮಾಡಿದ್ರೆ ಒಬ್ಬಟ್ಟ ಊಟ ಮಾಡ್ಬೇಕು ಹ್ಮ್ ನ ನಮ್ಮಣ್ಣರು ಹೋಕಣಪ್ಪಾ ಇಂಗ್ಲಿೀಷ್ ಅವ್ರ ಅವರು ಹಂಗೇನ ಅವ್ರ ನಾವ ಾ ನ ದೊಡ್ಡ ಮಲ್ಲ ರಲ್ವಲ್ಲ ಇಂಗ್ಲಿೀಷ್ ಅವ್ರವರು ಅಂತಿರ್ತೇವಿ ಹ್ಮ್ ಹಓ ಬಟ್ ಆ ನಾವ್ ಅಣ್ಣ ತಿಂತಿದ್ನ ಅವನು ತಿನ್ನಲ್ವಂತ ಈಗ ಅದ್ೇಏನಪ್ಪಾ ಮದ್ವೆೆ ಆದ್ಮೇಾಲಿಂದ ಸ್ಯಾಕ್ರಿಫೈಸ್ ಮಾಡ್ತಾರೆ
ಎಂತ ಎಂತೇಳ್ದಂ ಕೇಳದದಲ್ಲ
ಅದಕ್ಕೆ ಈಗ ಫೋನ್ ಮಾಡವ್ರೆ ಬಂದು ಒಂದ್ ಹತ್ತು ೈ ತಿಂಗ್ಗಳಾಗೈತೆ ನಾವು ಕೇಳಿಲ್ಲ ನಮ್ಮ್ ಮನೇಲಿ ಇದ್ ಹೋಗಿರೋರವರೆಲ್ಲ ಅಂದ್ರೆ ಬೆಂಗ್ೂರ್ಗ್ ಬಂದ ಹತ್ರ ಹೇಳ್ಕಬಾರ್ದು ನಮ್ಮ್ ಮನಲಿ ಬೆಂಗ್ಳೂರ್ಗ್ ಬಂದಾಗಲ್ಲ ಫಸ್ಟ್ ಸ್ಟಾರ್ಟಿಂಗು ನಮ್ಮನೆಯಲ್ಲೇ ಎರಡು ವರ್ಷ ಇದ್ದ ಆಮೇಲ್ ರೂಮ್ ಮಾಡ್ಕೊಂಡ ಬೇರೆ ಕಡೆ ಜಾಬ್ ಆಯ್ತು ಅಂತ ಕಾರ್ಪುರಂ ಸೈಡ್ ಹೋಗ್ಬಿಟ್ಟ ಅವರು ಈಗ ಒಂದ್ ಫೋನು ಮಾಡಲ್ಲ ನಮ್ಮಮ್ಮಗೆ ಹೆಂಗಿದ್ದೀರ ನಮ್ಮ ಅಮ್ಮ ಹೇಳ್ತರತ್ತೆ ನಾನ್ ಬಯತಿರ್ ನೀನ್ ನೀ ಏನ್ ಕೆಲವ್ೆಲ್ಲ ನೆನಪಿಸತೀಾ ನಮ್ಗೆ ಇನ್ನ ಬೇಜಾರಾಗಗ್ಬ ಬಿಡುತ್ತ ಆಾಗ ಒಂಥರ ಅಷ್ಟು ಚೆನ್ನಾಗಿದವರು ಹೂ ಕೆಲ್ಸ ಕೊಟ್ಸಿದ್ದು ಹೆಂಗೆ ಗೊತ್ತಾ ಅಂದ್ರೆ ಹಿಂಗೆ ಹೋದಾಡ್ತಾ ತಿದ್ನಲ್ಲಾ ಇಲ್ಲೂ ಆಯ್ತಾ ಇಲ್ಲಾ ಜಾಬು ಏನ್ ಮಾಡದ್ ಹಂಗಂಗಗೆ ಫಂಕ್ಷನ್ಕ್ಷನ್ ಕೇಳವನ ಏನ್ ಮಾಡ್ತಿದ್ಯಾ ಏನ ಅಂತ ಆಮೇಲೆ ಹಿಂಗ ಹಿಂಗ ಹಿಂಗೆ ರೆಫರ್ ಮಾಡ್ತೀನಿ ರೆಸ್ಯೂಮ್ ಕಳ್ಸಂಗ ಹಿಂಗೆ ಅಂತ ಹೇಳಿ ರೆಫರ್ ಮಾಡನ ಅದ್ಕ್ಕೊಂದಕ್ಕೋಸ್ಕರ ನಾನ್ ಇದ್ ಮಾಡ್ತೀನಿ ನಮ್ಮ ಮನೆಯವರು ಅವ್ನ್ ಮಾಡಲ್ಲ ಅವ್ನ್ ಫೋನ್ ಮಾಡಲ್ಲ ಅವನ್ ಮಾತಾಡ್ಸಲ್ಲ ಅದನ್ನೆಲ್ಲಾ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ ಎಲ್ಲಾರ್ಗು ಅವ್ರ ಅವ್ರ್ದು ಇರುತ್ತೆ ಬುಡತ್ತಗೇಂತ
ಹೌ
ಆಮೇಲೆ ಇನ್ನ ಚೇಂಜ್ ಆಗ್ಬಿಟ್ರಿ ಈಗ ಹೆಂಡ್ತಿ ಬಂದ್ಮೇಲೆ
ಅವೇನ್ ಚೇಂಜ್ ಆಗಿರಲ್ಲ ಹಂಗ ಅನ್ಸುತ್ತ ಅಷ್ಟೆ ಎಲ್ರಿಗೂ
ಹೇ ಇಲ್ಲ ಚೇಂಜ್ ಆಗ್ಬ ಒಟ್ಟನಲ್ಲಿ ಇಲ್ಲಿಂದ ಹೋದ್್ಮೇ ಚೇಂಜ್ ಆಗ್ಬಿಟ್್ರರು ಒಂದ್ ಕಡೆ ಒಂದ ಫೋನು ಮಾತಾಡ್ಸ್ತಿರ್ಲಿಲ್ಲ ಹನ್ನೊ್ ಗಂಟೆಗೆ ಬಂದ್ರ ನಾ ಅಮ್ಮ ಹನ್ನೊಂದ್ ಗಂಟೆ
ಅಲ್ಲಲ್ಲ ಅವನ್ ಕಷ್ಟ ಏನಿರ್ತ್ತ ಅಂತ ಅವ್ನಗ್ ಗೊತ್ತಿರುತ್ತೆ ನಿಮಗ್ ಗೊತ್ತಾ
ಹೂ ಆದ್ರೂ ಒಂದ್ ಫೋನ್ ಮಾಡಷ್ಟು ಟೈಮ್ ಇರಲ್ವಾ
ಏನು ಟೈಮ್ ಏನು ಟೈಮ್ ಏನು ಟೈಮ್ ಇರ್ಲ್ಲ ನಿಜ ಹೇಳ ಏನು ಟೈಮ್ ಇರಲ್ಲ ಟೈಮ್ ಇದ್ರು ಮಾಡಕಾಗಲ್ಲ
ಹೂ ಅದೇ ಮಾಡಕ್ ಆಗಲ್ಲಂತೆ ಮತ್ತ ಹೇಳ್ಬೇಕಷ್ಟೆ ಅವ್ರಿಗೆ ಹೂ ಹೂ
ಯಕ್ೋತಾ ಅವಂದೇಏನಂತ ಇದ ಇದ್ಕೊಂಡೋಗಿರ್ತಾನೆ ಅಂದ್ರೆ ಏನಪ್ಪ ಅಂದ್ರೆ ಈಗ ಅವ್ರದ ಆದಂತ
ಅಂದ್ರೆ ಅವ್ರತ್ರ ಇಲ್ಲ ಅಂದ್ರೆ ಬೇಡ ಏನ ಬಿಡು ಅವ್ರ ಪಡುವ ಅವ್ರ ಅವ್ರೇ ಇಲ್ಲ ಅವ್ರೆ ಅಯ ಆಮೇಲೆ ಈಗ ಮದುವೆಗೆ ಬಟ್ಟೆ ತೆಗೆ ಅವಾಗ ಎಷ್ಟೋ ವರ್ಷ ಆಗಿ ಒಂದ್ ಎರಡು ವರ್ಷ ಮಾತಾ ಹೇಳಲ್ಲ ಅನ್ಕಳಿ ಫೋನು ಮಾಡ್ತಿರ್ಲಿಲ್ಲ ನಮ್ಗೆ ಹ ಬಟ್ಟೆ ತೆಗಿಬೇಕು ಅನ್ವಾಗ ಚಿಕ್ಕಪೇಟಲಿ ತೆಗಿಯಕ್ ಬಂದಿದ್ರು ಒನ್ ಫ್ರೆಂಡ್ ಅಂಗ್ಡಿ ಐತೆ ಅಂತ
ಹ
ನಮ್ಮ್ ಮನೆಗ್ ಬಂದು ಹಾಲ್ಟ್ ಆಗಿ ನಮ್ಮ ಮನೇಲಿ ಎಲ್ಲಾ ಲಗೇಜ್ ಎಲ್ಲ ತಂದಿದ್ರು ಬಟ್ಟೆ ಗಿಟ್ಟೆ ಎಲ್ಲ ಹ ಅವಾಗ ಫೋನ್ ಮಾಡಿ ಅವಾಗ ಹೋಗ ಹ ನಮಗು ಬಟ್ಟೆ ಎಲ್ಲ ತೆಗ್ದಿ ಅವಾಗ ಅದೇ ಹೇಳದು ಅವ್ರಗ ಅವ್ರ ಟೈಮ ಬೇಕನ್ನುವಾಗ ನಾವ್ೆಲ್ಲಾರು ಚೆನ್ನಾಗಿ ಇರ್ಬೇಕು ಅವ್ರಿಗೆ ಟೆಚ್ ಇಿಲ್ಲ ಅಂದಾಗ ನಾವ್ ಯಾರ್
ಅಯ್ಯೋ ಒಂದ ಹೇಳ ನಿಂಗೆ ಇಲ್ಲಿ ಯಾರ್ ಯಾರು ಬೇಕಗಿಲ್ಲ ಬೇಡ್ದಾಗ
ಬಡಾಗಿಲ್ಲ ಹೌದು ನಾವು ಹುಚ್ಚಿತರಲ್ಲ ನಮ್ಮನೆ ನಾನ್ ನಿಜ ನಾನಂತು ಎಕ್ಸ್ ಎಕ್ಸ್ಪೆಕ್ಟೇ ಮಾಡಲ್ಲ ಈಗ ನನ್ ನಾನು ಅಷ್ಟೇ
ಯ ದೂ ರೀತಿ ಅಂದ ಕೇಳಿ ಫಸ್ಟ್ು ಸುಮ್ನೆ ನಾ ಹೇಳದ್ ಕೇಳದೆ ಏನ್ ಗೊತ್ತಾ ಯಾರ್ಗೆ ಯಾರು ಬೇಕ ರೆಗ್ಯುಲರ್ ಯಾರು ಬೇಡವಾಗು ಇಲ್ಲ ಹಾಗನ್್ಬಿಟ್ಟು ಬ ಅವ್ರು ಬೇಕಾಗಿಲ್ಲ ಅಂತನಿಲ್ಲ ಏನು ಗೊತ್ತ ಟೈಮ್ ಒಂದ್ ಟೈಮ್ಗ ಅವನ್ ಏನು ಕೆಲ್ಸ ಇಲ್ಲ ಅಂದ ಕೇಳ್ಕೊ ಹೂ ಒಂದ್ಟೈಮ್ ನಾನು ಏನು ಕೆಸಕ್ಕೆ ಬರದೇಏನೋ ಒಂದ ಕೆಲಸ ಮಾಡಕೊಟ್ಟಿರ್ತೇನೆ ಅವನ್ಿಗೆ ಆಮೇಲೆ ಕೇಳ್ಕೊ ಅಲ್ಲ ಕೇಳ್ಕೊ ನಾ ಹೇಳದು ಆಯ್ತಾ ಆಮೇಲೆ ಇನ್ನೊಂದಿನ ಗೊತ್ತಾ ಅವ್ನ್ ಟೆನ್ನ್ ಅವ್ನ ಅವ ಅವ ಏನೋ ಅವನ್ ಪಾಯಿಂಟ್ ಆಫ್ ವ್ ನೋಡಿದಾಗ ಅವ್ನ್ ಕಷ್ಟ ನ ಗೊತ್ತಿರುತ್ತೆ ಇನ್ ಪಾಯಿಂಟ್ ಈಗ ಏನಂತ ಅವ್ರ ಏ ಕ ನೀವು ಮಾಡದಾಗಿತ್ತು ಅಂತ ಅವ್ರ ಕೆ
ಹಾ ಹಂಗಂತಾರೆ ನಿಜ ನಾವೇನಾದಾರು ಹೇಳುದ್ರ ಹಂಗನ್ ಬಿಡ್ತಾರೆ ನಮ
ಅಲ್ವಾ ಈಗ ಅವ್ರೇ ಹೆಂಗೆ ಅನ್ಕ ನೀನೇ ಮಾಡ್ಬೋದಾಗಿತ್ತಲ್ಲ ಅಂತ ನೀ ಯಾಕೆ ಮಾಡಿಲ್ಲ
ಹ
ಹೇಳ್ದು ಕಾಮನ್ ಆಗಿ ಈಗ ನೀ ಯಾಕೆ ಫೋನ್ ಮಾಡಿಲ್ಲ ನೀ ಏನ್ ಕತಿ ಹೇಳು ನನ್ಗ ಅವ್ರ ಅಲ ಅವರು ಮಾಡಿಲ್ಲ ಅಂತ ನೀವ್ಣ ಇಷ್ಟೇ ಬರ್ತ ಯಾರು ಕೆಟ್ಟರು ಯಾರು ಒಳ್ಳವರಲ್ಲ ಏನಪ್ಪ ಅಂದ್ರೆ ಆ ಟೈಮ್ ಅಷ್ಟೆ ಟೈಮ್ ಕೆದ್ ಮಾಡ ಟೈಮೇ ಒಳ್ಳೇದ್ರು ಮಾಡಪ್ಪೆ ಅಷ್ಟೆ ಇವಾಗ ನಮನಗ ಈಗ ನನ್ನ ಏನ ಅಂತ ಹೇಳ ಮೊಲು ನಾನು ಮದುವೆ ಮುಚೆ ನಮ್ಮ ಫ್ರೆಂಡ್ಸ್ ಜೊ ಎಲ್ಲರ ಜೊತೆ ಹೋಗತಿದೆ ಎಲ್ಲರ ಜೊತೆ ತರ್ತಿದೆ ಮೊದ್ ಮುಂಚೆತ ಕೆಲಸ ಸೇ ಮುಂಚೆ ಸ್ವಲ್ಪ ಎಲ್ಲರ ಜೊತೆ ಕೆಲ್ಸಕ್ಕೆ ಸ ಒನ್ ಇಯರ್ ಕೂಡ ಸುಮ್ಮನೆ ಹುಡುಗರ್ ಜೊತೆ ನಿಡ್ತಿದೆ ಅದಾದ್ಮೂ ನಂದೇ ಆದಂತಥ ಜವಾಬ್ದಾರಿಗಳು ಬೀಳ್ತು ನಂದೇ ಆದಂತಥ ಕೆಲ್ಸಗಳು ಬೀಳ್ತು ಅವಾಗ ಸ್ವಲ್ಪ ಕಡಿಮೆ ಮಾಡಿದೆ ಮದುವೆ ಆದ್ ಫುಲ್ ಕಂಪ್ಲೀಟ್ ಆಗ ಕಡಿಮೆ ಹೋಗಿಬಿಟ್ಟು ಬೇಕಾಗಿರೋ ಜೊತೆ ಹೋಗ್ತೀನ ಇ ಮಾಡಿಗ ಏನ ಅಂತ ಹೇಳಲ್ಲ ಒೊದ್ ಚೇಂಜ್ ಆಗ್ಬಿಟ್ಟ ಏ ಚೇಂಜ್ ಆಗ್ಬಿಟ್ಟೆ ನನ್ ಕಷ್ಟ ನನಗ್ ಗೊತ್ತ ಡೂಟಿ ಮುಗ ಮನೆ ಬಂದ್ರೆ ಸಾಕು ಅರೀತಿ ನನ್ ಟೆನ್ ಇರ್ತೀನಿ
ಹ್ಮ
ಹೆಂಗಗೆ ಹೇಳಕ್ಕಾಗತ್ತೆಗ ಅವ್ರು ನನಗೆ ಕೊಟ್ಟೆ
ಏನಪ್ಪಾ ನಮ್ಗೆ ನಾವು ಮಾಡಿರೋದ ದೆಲ್ಲ ನೆನ್ಪಿರುತ್ತೆ ಅವ್ರು ಏನೋ ಮಾಡೋರಲ್ಲ ಅನ್ನದಕ್ಕ ಮಾಡ್ತ ನಾವು ಏ ಇಲ್ಲಪ್ಪ ಅವತ್ ನ ನಮ್ಗೊಂದ ಎಲ್ ಮಾಡವ್ರೇ ಮಾಡ್ಬೇಕು ಅಂತ
ಹಲೋ ಈಗ ನಾನು ಫೋನ್ ಮಾಡ್ತನಿ ಅವ್ರ ಮಾಡೋಬತ್ತನ್ ನಂಗೆ
ಹ್ಮ್
ಈಗ ನನ್ನ ಫ್ರೆಂಡ್ಸ್ಗಳು ಈಗ ಅಂತರ ಅವರೇ ಮಾಡ್ಬತಾನ
ಅದನ್ನೇ
ಅಷ್ಟೇ ವ್ಯತ್ಯಾಸ ಏನ್ ಗೊತ್ತಾ ಅವ್ ಏನ್ಕತ್ರು ಬುಡೋ ಮದ್ವೆೆಗನೇ ಅವನ್ ಫ್ರೀ ಆಗಿರ್ಲಿ ಅಂತ ಅವರು ಹನ್ ಇರ್ತ ಅವ್ರೇ ಅನ್ಕೊ ಬಿಡ್ತಾರ ನಮ್ಗಿಂತ ಅವ್ರೇ ಎನ್ಕೊ ಬಿಡ್ತಾರ
ಆಮೇಲೆ ಇನ್ನೊಂದು ಹೆಂಗ್ ಅನ್ಸ್ತಿತ್ತು ಗೊತ್ತಾ ಅವನ್ ಮದ್ವೆ ಆಯ್ತು ಅನ್ವಾಗ ನಮ್ಗೆ ಫುಲ್ ನನ್ಗಂತೂ ಫುಲ್ ಅಡು
ಹೌ
ಹ ಅಂದ್ರೆ ನಮ್ಮನ್ನ ಏನು ಕೇರ್ ಮಾಡ್ಲಿಲ್ವಲ್ಲ ಅವನು ನಮ್ಮನ್ನ ಏನು ನೋಡ್ಲಿಲ್ವಲ್ಲ ಅವ್ರವ್ರ ನಾ ಅವ್ರು ನೋಡ್ಕೋಬಿಟ್ರದ ಅಂತ
ಬಟ್ ಆಕ್ಚುಲಿ ಹುಡುಗರು ಆಲ್ಮೋಸ್ಟ್ ಎಲ್ಲ ಬೇಗ ಮದ್ಗ್ಬಿಟ್ರ ಒಳ್ಳೇದು ನೀನ್ಗ ಹಂಗಾರ ಸಿಗ್ತಾರೆ ನನ್ನ ಪ್ರಕಾರ ಹುಡುಗ ಟೈ ಬ ಅಂದೆ ಮೊದ್ ಬಿಟ್ರೆ ಬೆಟರ್ ಅದು
ಹ್ಮ್ ಹ್ಮ್ ಏ ಅವ್ನ್ ವಯಸ್ಸಗತಿಈ ಮೂವತ್ತೆರಡು ವರ್ಷ ಅವನ್ಗೆ ಅವ ಅಕ್ಕನ್ಗೆ ಮೂವತ್ತೊಂದ್ ವರ್ಷ ಹ್ಮ್ ಸದ್ಯ ಸಿಕ್ಕಿ ಬೇಗ ಮಾಡ್ಕೊಬಿಟ್ರು ಸಿಕ್ಕದೆ ಮೈಸೂರಲ್ಲ ಇರಲ್ ರಾಮಾಪುರದವ್ರು ರಾಮಪುರದವರು ರು ಆದ್ರೆ ಅವ್ರ ನಲ್ವತ್ತ ಇದ್ದೆಲ್ಲ ನಮ್ಮಪುರ ಬೆಳ್ದಿದ್ದೆಲ್ಲ ಮೈಸೂರ ಮಂಡಕ್ ಮದ್ವೆ ಆಗಿಬೆಂಗ್ಳೂರಲ್ಲಿ ವರ್ಕ್ ಮಾಡ್ತಿರದು ಹ್ಮ್ ಅದೇನು ಅಂದ್ರೆ ನನ್ಂಗ ಮಾತ್ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ಬಟ್ ಆದ್ರೆ ಇನ್ನು ನ ನಾನನ್ ಏನೇನೋ ಅನ್ಕೊಂಡಿದ್ನಲ್ಲ ಆತರ ಇಲ್ಲ ನಾನ್ ಅನ್ಕೊಂಡಂಗಿಲ್ಲ
ನೀ ಅಂದ ಕಣಗ್ ಯಾರ ಇರ ನೀ ಮದ್ೆ ಆದ್ಮೇಲೆ ಅಷ್ಟೇ ನೀನು ಒಂದ ಕಣಗ ಇರಲ್ಲ
ಹ್ಮ ಅದ ಏನಪ್ಪಾ ನೀವ್ ಹಂಗಂತಿದೀರಾ ನಾನೇನು ಹಂಗಂತೀನಿ ನಾನ್ ಹಂಗಿ ಇರಲ್ಲ ಈಗ ಹೆಂಗಿದೀನಿ ಹಂಗ ಇರ್ತೀನಿ ಅಂತ ಹೇಳ್ತೀನಿ
ಹೇಳ್ತಯ ಅಷ್ಟು ಹೇಳಕ್ಕ ಏನ್ ಕಾಸ ಕೊಡ್ಬೇಕ ಅದೈಕ್ಕ
ಹ ಹ್ಮ್
ಎಲ್ಲ ಹೇಳ್ತಾರಬ್ಬ ನಾ ಹೇಳ್ತ
ಹ್ಮ್ ಆಮೇಲೆ ನಿಜ ಒಂದೊಂದ್ಸತಿ ನೀವ್ ಹೇಳುದ್ರಲ್ಲ ಹಂಗೆ ಅವರು ಮಾಡಿದರನ ನೆ ಇರುತ್ತೆ ಒಂದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಮಾಡಿರೋದೆಲ್ಲ ನಮ್ಗೆ ಆದ್ರೂ ಇನ್ನ ಏನೋ ಒಂದು ಎಕ್ಸ್ಪೆಪ್ರಷನ್ ಇರ್ತೀವಲ್ಲಾ ನಮ್ಮ್ ಮನೆಯ್ರು ಹೇಳ್ದಾಗ ನಮ್ಗೆ ತುಂಬಾನೇ ಹರ್ಟ್ ಆಬಿಡೋದು ಒಂದ್ ಫೋನ್ ಮಾಡಲ್ವಲ್ಲ ಅಟ್ಲೀಸ್ಟ್ ಅಂತ ಅನ್ಬಿಡ್ತಾರಲ್ವಾ ನಾನ ಅಂತೀನಿ ಅವರು ನನ್ನ ಯಾವಾಗ್ಲೂ ದಿನಂತರ್ಲಂಗೆ ಹ್ಮ್
ಹ ನೀ ಹೇಳ್ತೀರಿ ಈ ಅವ್ನ್ ಮೈಂಡ್ಸಲ್ಲಿ ಹೆಂಗಿರತ್ತೆ ಹೇಳ ಅವನ್ ಅವನ್ ಮೈಂಡಲ್ ಹೆಂಗಿರ್ತಾನ ಹೇಳಲ್ಲಾ ಅಷ್ಟಲೇ ಹೆಲ್ಪ್ ಮಾಡ ಕುಡಿಯವ್ರಲ್ಲ ಒ ಫೋನ್ ಮಾಡೋಲ್ಲ ಏನ್ ಮಾಡ್ತಿದ ಎತ್ ಮಾಡ್ತವಿ ಅಂತ ಕೇಳೋಕ್ ಅವರು ಒಂದ ಫೋನ ಮಾಡಲ್ಲ ಅವ್ನ್ ಮೈಂಡ್ ಸೆಟ್ ಇರುತ್ತೆ ಅ ಆಕ್ಚುಲಿ ಇರೋದು ಅನ್ ಮೈಂಡಲ್ಲಿ ಸರಿನಾ ಇಲ್ಲ ಇಲ್ಲ ಹೇಳದ ಬೇಕು ಈಗ ಮೊದ್ಲ ಅಷ್ಟೆಲ್ಲ ಎಲ್ಪ್ ಮಾಡ್ತಿದ್ದೆ ನಾನು ಹಗೆಲ್ಲ ಮಾಡ್ಕೊಡ್ಬಟ್ಟಟ್ ಆದ್ರೂ ಕುಡಿದವರು ಒಂದ ದಿನ ಫೋನ್ ಮಾಡಿಲ್ಲ ಎಂಡ್ತಿ ಏಾಯತು ನಾನೇಏೇಗಿದ್ದೀನಿಂತ ಒಬ್ರು ಕೇಳಕ್ಫೋನ್ ಮಾಡಿಲ್ಲ ಅಂತಾನನ್ ಮಾಡಿರ್ತಿ ತ್ತೇ ಹೌದ ಅಲ್ವಾ ಅಲ